ಹಲೋ, ಹಾ ಹಲೋ, ಹಾ ಹಲೋ ಸರ್ ಹಾ, ಆಯ್ತ ಸರ್ ನಿಮ್ದ ಆಯ್ತು ಸರ್
ಹಾ, ಆಯ್ತ ಸರ್ ಏನ್ ಮಾಡಿದ್ರಿ ಸರ್ ಊಟಕ್ಕೆ.
ಸರ್ ನಮ್ ನಮ್ ಕಡೆ ಸರ್ ಇಲ್ಲಿ ಈಗ ಸರ್ ಚಪಾತಿ ಗೋಬಿ ಪಲ್ಯ ಊಟ ಮಾಡಿದ್ವಿ ಸರ್.
ಓಹೋ ನಮ್ದು ಚಪಾತಿ ಇದು ಸರ್ ಅದು ಸೋಯಾಬೀನ್ ಪಲ್ಯ ಗೊತ್ತಲ್ ಸರ್-
ಹಾ, ಸರ್-
ಅದುನ ಊಟ ಮಾಡಿದ್ವಿ ಸರ್
ಹ ಸ
ಸರ್ ಸೋಯಾಬೀನ್ ಜಾಸ್ತಿತಿಂದಿನಿ ಸರ್, ಸೋಯಾಬೀನ್ಅಂದ್ರೆ ಬಾಳ ಯಾವ್ದೇನೋ ಅಂತಾರಲ್ ಸರ್. ಎನರ್ಜಿ ಬಾಳ ಇರ್ತದೆ. ಪ್ರೋಟೀನ್ಸ್ ಜಾಸ್ತಿ ಇರ್ತದೆ. ಸೋಯಾಬೀನಲ್ಲಿ ಬಟ್ ಅದು ಟೇಸ್ಟ್ ಚೆನ್ನಾಗಿರಲ್ಲ ಸರ್ ಬಟ್ ಇದು- ಚೆನ್ನಾಗಿರ್ತದೆಸರ್ ಅದೇನ ಅಂತರಲ್ ಸರ್ ಹಾ ಪೌಷ್ಟಿಕಾಂಶ ಆಹಾರ ಅಂತಾರಲ್ಲ ಹಂಗೆ ಚೆನ್ನಾಗಿರುತ್ತೆ ಸಾರ್. ಬೆಂಗ ಬೆಂಗಳೂರಲ್ಲಿ ಸರ್ ಸರ್, ಎಮ್ ವಿಶ್ವೇಶ್ವರಯ ಕಾಲೇಜ ಸರ್
ಹೌದಾ, ಸರ್ ಹ್ಮ ಮತ್ಸರ ಇದು ನಿಮ ನಾವು ಸರ್ ಇಲ್ಲಿ ಇಲ್ಲೇ ಸರ್ ಶಿವಮೊಗ್ಗ ಅಲ್ಲಿ ಸರ್, -
ಶಿವಮೊಗ್ಗದಲ್ಲಿ ಯಾವ ಕಾಲೇಜಸರ್
ಕಾಲೇಜ ಸರ್ ನ ಓದ್ತಾ ಇಲ್ಲ ಸರ್ ನಾವು ಜಾಬ್ ಮಾಡ್ತಿದಿವಿ ಸರ್ ಶಿವಮೊಗ್ಗಲ್ಲಿ.
ಯಾವ್ದ್ ಜಾಬ್ ಸರ್
ಸರ್ ನಾವುಲ್ಲಿ ಒಂದು ಒಂದು ಟ್ರೇ ಸರ್ ಸೋಲಾರ್ ಫ್ಯಾಕ್ಟ್ರ ಫುಲ್ ಸರ್ ಪ್ಯೂರ್ಲಿ ಸೋಲಾರ್ ಮೇಲೆ- ಪನ್ನೆಟ ಸರ್ ಸರ್ ಸವಣ ಸೋಲ ಹಾಂ ಸರ್
ಸೋಲಾರ್ ಫ್ಯಾಕ್ಟ್ರಿ ಹೆಸರೇನು ಸರ್, ಯಾವ್ದ ಸರ್
ಸರ್ ಇಲ್ಲಿಒಂದು ಪ್ಲಾಂಟೇಸನಂತ ಸರ್ ಬರತ್ತೆ ಸೋಲಾರ ಪ್ಲಾಂಟ್ಸ ಅಂತ ಸೋಲಾರ್ ಪ್ಲಾಂಟ್ ಸೋಲ ಪ್ಲಾಂಟ್ ಒಂದ ಬರುತ್ತೆ ಸರ್ ಅಲ್ಲಿ ಜಸ್ಟ್ ಪ್ಲಾಂಟಿಂಗ್ ಮಾಡ್ತೇವಿ ಸರ್. ನಂದ ಕೆಲ್ಸ ಸರ್ ಅಲ್ಲಿ ಪ್ಲಾಂಟಿಂಗ್ ಮಾಡಿ ಎಕ್ಸ್ಪ್ಲೋರ್ ಮಾಡದು ಸರ್ ಅಷ್ಟೇ, ಮೇನ್ ಇನ್ಚಾರ್ಜ್ ಬೇರೆಯವರ್ ಇದ್ದಾರ ಸರ್ ಸೊ ಸೊ ನಮ್ ಕೆಲ್ಸ ಅಲ್ಲಿ ಎಲ್ಲಾ ಪ್ಲಾಂಟ್ಸ್ ಸ ಎಲ್ಲಾ ಅಂದ್ರ ಒಂದ್ ಸ್ವಲ್ಪ ಇರ್ತದಲ್ಲಾ ಸರ್ ಸ್ವಲ್ಪ ಏರಿಯಾ ಅದ್ರಲ್ಲಿ ಬೆಳೆಲ್ಲ ಸರ್ ಬೆಳೆದೆನ್ ಬೆಳಲ್ಲಾ- ಸೊ ಅಂತ ಪ್ಲೇಸಸ್ಲಿನಾವ ಸರ್ ಪ್ಲಾಂಟ್ಸ್ ಬೆಳಸ್ತವಿ ಸರ್.
ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ನಾವು ಸೋಲಾರದೆೆ ಆಗ್ತಿರ್ತೀವಿ ಇಂಜಿನಿಯರಿಂಗ್ ಮಾಡ್ತಿದಿನಿ. ನಾನು ಈಗ ನಮ್ದು ಫಾರ್ಮ್ ಹೌಸ್ ಇದೆ ಬಿಡದಿಯಲ್ಲಿ ಅಲ್ಲಿ ಏನ್ ಮಾಡ- ವಂದ್ರೆ ನಮ್ಮ ಮನಿ ಫಾರ್ಮ್ ಹೌಸ್ ಮೇಲೆಲ್ಲ ನಾವು ಸೋಲರ್ ಪ್ಲಾನೇಟಗೆ ಅಪ್ಲೈ ಮಾಡಿದ್ದೀವಿ. ಯಾಕಂದ್ರೆಮಗೆ ಈಗ ನಲವತ್ ಬೋರ್ ದಿನ ನಲ್ವತ್ ಬೋರ್ ಆನ್ ಆಗ್ಬೇಕು. ದಿನಕ್ಕೆ ನಲ್ವತ್ ಬೋರ್ ಆನ್ ಆಗ್ಬೇಕು ಅಂದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಹೋಗುತ್ತೆ. ಆಮೇಲೆ ಕರೆಂಟ್ ಬಿಲ್ ಜಾಸ್ತಿ ಬರ್ತೈತೆ. ಅವ್ರು ಕರೆಂಟ್ ಉತ್ಪಾದನೆ ಮಾಡ್ಬೇಕಂದ್ರೆ ಮತ್ತು ಅ ಸಾರ ಸಾರ್ವ ಅಂತ ಏನ ಅಂತಾರಲ್ಲ ಈಗ ಮತ್ತ ಪೊಲ್ಯೂಷನ್ ಆಗೆ- ಮತ್ತು ಜನರೇಟರ್ ಯೂಸ್ ಮಾಡೋದ್ರಿಂದ. ಅದಕೋಸ್ಕ ನಾವು ಸೋಲಾರಿಂದ ಮತ್ತು ಬ್ಯಾಟ್ರಿ ಕನೆಕ್ಟ್ ಕೊಟ್ಟಿ ಬ್ಯಾಟ್ರಿಂದ ಮತ್ತ ಇ ಕನೆಕ್ಟ್ ಆಗಿರ್ತತೆ ಮೋಟರು. ಅ ಮತ್ತು ಬಿಸಿಲ ಏನ ಇಲ್ದಾಗೆ ಬ್ಯಾಟ್ರಿ ಓಡ್ತದೆ, ಬಿಸಿಲಿದ್ದಾಗ ಸೋಲರಿಂದ ಓಡ್ತದೆ.
ಹಾ, ಸರ್ ಹಾ ಚೆನ್ನಾಗಿದೆ ಸರ್ ಹೌದ ಸರ್, ಹಾ ಅದೇ ಮಾಡ್ಬೇಕ ಸರ್, ನಮ್ ಕಡೆ ಸರ್ ಅಷ್ಟೇನ ಇಲ್ಲ ಸರ್ ನಾರ್ಮಲಿ ನೋಡಿರ್ಲ ಸರ್ ಎಲ್ಲ ಕಡೆ ಸರ್ ಏನ್ರಾ ಈಗ ಬೇರೆ, ಬೇರೆ ಸರ್ ಬೇರೆ ಬೇರೆ ಮೆಟರಿಯಲ್ಸ್ ಬರ್ತಾಇದೆ ಸರ್. ಈಗ ಕುಕ್ಕರ್ ಸೋಲಾರ್ ಕುಕ್ಕರ್ ಅಂತಬಂದಿದೆ ಸರ್. ಅಲ್ಲಿ ಸ್ಕೂಟರ್ಸ್, ಸ್ಕೂಟರ್ಸ್ ಬೈಕ್ಸ್ ಸೋಲಾರ್ ಬೈಕ್ಸ್ ಅ ಬಂದಐತೆ ಸರ್ ಸೋಲಾರ್ ಆ ಸೋಲ ನೀರ್ ಸರ್ ಹೀಟರ್ ಗೀಸರ್ ಯೂಸ್ ಮಾಡಪ್ಲೆ. ಸೋಲಾರ್ ಹೀಟರ್ಸ್ ಯೂಸ್ ಮಾಡ್ಬಹದು ಸರ್. ಆತದ ಈ ಟೂಬ್ಲೈಟ್ಸ ನೋಡಿ ಸೋಲಾರ ಟೂಬಲೈಟ್ಸ್ ಆ ಬಂದಿದೆ ಸರ್. ಅ ಸರ್ ರಸ್ತೆ ಮೇಲೆ ಅದಲ್ಲ ಅದೇಏನ್ ಮಾಡ್ತಾರೆ. ಸರ್ ಮಾರ್ನಿಂಗ್ ಎಲ್ಲ ಅದು ಬಿಸಿಲಿಂದೆಲ್ಲಾ ಕವರ್ ಮಾಡ್ಕೊಂಡ್ ಸರ್ ಎಲ್ಲಾ ಒಂದ ಒಳಗ್ ಜನ್ರೇಟರ್ ತರ ಒಂದ್ ಸ್ಟೋರ್ ಮಾಡಿರುತ್ತೆ. ಸರ್ ರಾತ್ರಿ ಎಲ್ಲ ಕತ್ತಲೇಲ್ಲಾಯ್ತಅಲ್ಲೆಲ್ಲ ಬೆಳೆಕೂಡೋದು ಅವ್ರ ಹೀಟ್ ಇನ್ನು ಸರ್ ಈಟ್ ಮಾಡಕ್ ಹೆಲ್ಪ್ ಮಾಡ್ತಸರ್ ಎಲ್ಲ ಹಿಂಗ ಸರ್ ಈ ಸರ್ ಎಲೆಕ್ಟ್ರಿಕ್ ಕಡೆಯಿಂದ ಸರ್ ಫೋರ್ ಜಿ ಫೈವ ಜಿಯಿಂದ ಸರ್ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಆರ್ಟ್ ಆಗ್ತಿದೆ ಸರ್ ಅಂದ್ರೆ ಜೀವಸ
ಅದೇ ಸರ್ ಜೀವನೇ ಕಳ್ಕಂತಿದೇವೆ ಅವು ಯಾಕಂದ್ರೆ ಫೈವ್ ಜಿ ರೇಡಿಯೇಷನ್ಸ್ ಬಾಳ ಎಮಿಟ್ ಮಾಡಿರ್ತತ್ತಲ್ಲಾ. ಅವಾಗ ಇವಾಗ ಹೌದುದು ಮೊದ್ಲೇ ಸಣ್ಣ ಹಾರ್ಟ್ ಸರ್ ಇದು ಹೃದಯ ಸಣ್ಣದ ಇರ್ತತೆ ಅದಕ್ ಬಾಳ ಎಫೆಕ್ಟ್ ಬೀಳ್ತೈದೆ ಸರ್. ಫೈವ್ ಜಿ ಇಂದ ಈಗ ಇನ್ನೊಂದು ಗೊತ್ತಾ ಸರ್ ನಿಮಗೆ ಮನೆ ಮೇಲೆ ಇದನ್ನ ಹಾಕ್ಸ್ತಾರಲ್ಲ ಸರ್ ಅದೇನೋ ಹಾ, ಇದು ಟವರ್ಸ್ ಇದು. ಅದೇನ್ ಟವರ್ಸ್ ಮೊಬೈಲ್ ಟವರ್ಸ್ ಆಕ್ತಾರೆ. ಆಮೇಲೆ ದೂರದರ್ಶನ ಟವರ ಆಕ್ತಾರೆ. ಅದ್ರಿಂದ ಬಹಳ ರೇಡಿಯೇಷನ್ಸ್ ಎಮಿಟ್ ಆಗ್ತದೆ ಸರ್ ಸಣ್ಣ್ ಪಾಪು ಇದ್ದೆ ಅಂದ್ರೆ. ಮಿನಿಮಮ್ ಮನೆ ಒಳ ಏನ್ರ ಸಣ್ಣ ಪಾಪ ಮೂವತ್ ದಿನ ಸೇವೆ ಇದು ಜೀ ಅಲ್ಲೇ ಇತ್ತು ಅಂದ್ರೆ ಆರಾಮಾಗಿ ಸಣ್ಣ ಪಾಪನು ಸಾಯುತ್ತೆ ಸರ್. ಅದಕ್ಕೆ ನಾವು ಮನೆ ಮೇಲೆ ಈಗ ಅವೇನನು ಟವರ್ ಬಂದಿದಾವಲ್ಲ ಆಂಟೆನ ಗಿಂಟೆನ ಅವ್ನ್ನಲ್ಲಾ ಹಾಕ್ಸ್ಬಾಸರ್
ಹಾ, ಸರ್ ನಿಜ ಸರ್ ಅದನ್ನೇ ನಿಜೇನೆ ಸರ್ ಅದ ಅವ್ರ ಅದ ಕಡಿಂದ ೇ ಸರ್ ಮೇನ್ನೆಲ್ಲಾ ಪ್ರಾಬ್ಲಮ್ ಆಗೋದು ಸರ್ ನಾವನು ಸರ್ ಅದನ್ನ ಕಡಿಮೆ ಮಾಡ್ಬೇಕ್ ಸರ್ ನಾವ್ ಅದಕ್ಕೆ ಈ ಇವಾಗ್ ನಾ್ಮಾಡಿದ್ವಲ್ಲ ಅ ದಸರ ಮುಂದೆ ಯಾರ್ನು ಮಾಡಿಲ್ಲ ಸರ್ ಇವಾಗ ಹಿಂದುಡಿದ ನ ಚೇಂಜ್ ಮಾಡ್ಕೊತಾ ಬಂದ್ವಿ ಸರ್ ಎಲ್ಲಾ ಇ ಎಲ್ಲ ಯೂಸಸ್ ಸರ್ ಅದು ಮ ನೋಡಿದ್ರ, ಸರ್ ನೀವು ಪಲ್ಯೂಷನ್ ನೋಡಿ ಎಷ್ಟು ಹೆಚ್ಚ ಆಗಿದೆ ಸರ್ ಪೊಲ್ಯೂಷನ್ ಈಗಿನಿಂದ ಸ ನನ್ ಕಡಿಮೆ ಮಾಡ್ಕೊತಲ್ಲ ಪ್ಲಾಂಟ್ ಮಾಡ್ಕೊತ ಬಂದಿದೆ ಸರ್. ನನ್ ಮುಂದಿನ ಫ್ಯೂಚರ್ ನೋಡ್ಬಹದು ಸರ್- ಇಲ್ಲದಿದ್ರೆ ಸರ್ ಪೊಲ್ಯೂಷನ್ ಫುಲ್ ಇದ್ರಿಂದ ನಮ್ ಮುಂದಿನ ಫ್ಯೂಚರ್ ಕಾಣಿಸುದಿಲ್ಲ ಸರ್. ಈಗೆ ನಂದೇ ವಯಸ್ಸು ಮೊದಲು ನೋಡ್ರಿ ಸರ್ ಎರಡ್ ನೂರು ವರ್ಷ ಒಂದೂವರೆ ವರ್ಷ ಇರ್ತಿತ್ತು ಸರ್. ಒಂದ್ ಐವತ್ತು ವರ್ಷ ಈಗ ಸರ್ ಅರವತ್ತು ಎಪ್ಪತ್ತಗೆ ಬಂದಿದೆವಿ ಸರ್ ಮುಂದಿನ ನಮ್ದು ಎಲ್ಲ ಐವತ್ತಗೆ ಬರೋದು ಸರ್ ಎಲ್ಲಿ ನೋಡ್ರಿ ಐವತ್ತು. ನಲ್ಲತ್ತಕ್ಕೆ ಬರತ್ತೆ ಸರ್
ಸ ಈಗಿನ ಮಂದಿ ಏನ್ ಮಾಡ್ತಾರೆ ಅಂದ್ರೆ ಗಿಡ ಕಡಿತಾರೆ ಮನಿ ಕಟ್ಸ್ತಾರೆ ಮನಿ ಕಟ್ಸಿ ಮತ್ತು ಅವುಮನಿ ಸರ್ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಮತ್ತ ಒಂದ್ ಮೂವತ್ ನಲ್ವತ್ ವರ್ಷಕ್ ಮನಿ ಬೀಳ್ತವೆ. ಬಟ್ ಜನ ಗಿಡಕ್ಕೆ ಇನ್ವೆಸ್ಟ್ ಮಾಡ್ತಿಲ್ಲ ಬರೀ ಮನೆ, ಕಾರು, ಬಂಗಲೆ ಅಂತದಕ್ಕ ಇನ್ವೆಸ್ಟ್ ಮಾಡ್ತಾರೆ. ಅದೇ ನೀವು ಬನ್ನಿ ನಮ್ ಸೈಡ್ ಎಲ್ಲಾ ಫಾರ್ಮ್ ಫಾರ್ಮ್ ತಗೊಂತಾರೆ. ನಾನೆ ನೋಡಿ ಇಲ್ಲಿ ಬೆಂಗಳೂರಿಂದ ಬಿಡಿದಿ ಗೊತ್ತಲ್ಲ ನಿಮ್ಗೆ. ಬಾಳ ದೂರ ಇಲ್ಲ ಅಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀನಿ. ಎಪ್ಪತ್ತೆಕರೆ ಫಾರ್ಮ್ ಹೌಸ್ ಇದೆನಂದು. ನಾರ್ಮಲ್ ಆಗಿ ಅಲ್ಲೆಲ್ಲ ಬರಿ ಹತ್ತಿ ಆಮೇಲೆ ತೆಂಗು, ಅಡಿಕೆ ಮಿಶ್ರ- ಬೆಳೆ ಬೆಳಿತಿನಿ ನಾನ್ ದಿನ ಯಾಕಂದ್ರೆ ಆಮೇಲೆ ಹಸುಗಳನ್ನ ಸಾಕಿದನಿ ಹಸು ಸಾಕಾಣಿಕೆ ಮಾಡ್ತೀನಿ. ಅದ್ರರಿಂದ ತುಪ್ಪ ಬೆಣ್ಣೆ ಮರ ತಿನಿ ಅದ್ರಂದ ಸ್ವೀಟ್ಸ್ ತಯಾರ್ಸ್ತೀನಿ. ಹಿಂಗೆಲ್ಲಾ ಮಾಡ್ಬೇಕು ಸರ್ ಜನ ಹಂಗ್ ಮಾಡಂಗಿಲ್ಲ ಎಲ್ಲಾ- ಅವ್ರಿಗೆ ಬಂಗ್ಲೆ ಕಟ್ಬೇಕು ಮನೆ ಕಟ್ಬೇಕು ಮನೆ ಮುನ್ನ ನಾಕ್ ಕಾರ್ ಇಡ್ಬೇಕು. ಎಲ್ಲ ಲ ಅಂಬರ್ಗಿ ಉರ್ಸ್ ತಗೊಂಡೆ ಆ ಕಾರ್ ತಗೊಂಡೆ ಈ ಕಾರ್ ತಗೊಂಡೆ ಮಾಡ್ತರ ಸರ್ ಈಗ.
ಹಾ ಸರ್ ಅದು ತಗೊಂಡ ಏನ್ ಉಪಯೋಗ ಹೇಳಿ ಸರ್ ನೀವ ತಗೊಂಡಿದ ಸರ್. ನಾವು ಇಳ್ಬೇಕ ಇರ್ಬೇಕಲ್ಲ ಸರ್ ಅಷ್ಟು ಯೂಸ್ ಮಾಡಕ್ಕೆ ನಮ್ ಜೀವನೇ ಇರ್ಬೇಕ. ಕಲ್ಲ ಸರ್ ಜೀವನೇ ಉಳಿದಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಸರ್ ಹಿಂಗ್ ನೋಡ್ರಿ ಸರ್ ಅವೆಲ್ಲ ಮಾಡ್ತಾರೆ. ಆ ಮಾಡಿಲ್ ಮಾಲ್ನ ಸರ್ ಹಾ ಹಂಗೆ ಅದಕ್ಕೆ ಸರ್ ಮೇನ್ ಪ್ರಾಬ್ಲ್ ಈಗ ಹಂಗೆ ಆಯ್ತ್ ಸರ್ ಈಗ ನೋಡ್ರಿ. ಸರ್ ಯಾವ್ರ ಈಗ ನಮ್ದ ಹಿಂಗೆ ನೋಡ್ರಿ ಸರ್ ನಾವೆಲ್ಲ ಹೆಲ್ದಿ ಲೈಫ್ ಇರ್ತೀವಿ ಸರ್. ನಮ್ ಲೈಫ್ನು ಅವ್ರದ ಅವ್ರ ನೋಡ್ ಸರ್ ಅವ್ರು ಮಾಡಿ ಐವತ್ತು ವರ್ಷ ಏಳ್ ದಿಸ್ ಆಯ್ತಾಲ್ಲ ಸರ್ ಮುಗಿತು ಅವ್ರ ಕೆಲ್ಸನೇ ಮುಗಿತು. ಸರ್ ಎಂಜಾಯ್ ಮಾಡೋದೆ ಫಿಫ್ಟನ್ ಇಯರ್ಸ್. ನಾವ್ ಅದೇ ನೇಚರ್ ಜೊತೆ ಎಂಜಾಯ್ ಮಾಡ್ಕೋತಾ ಹೋಗಿದ್ರ ಸರ್ ನೂರ್ ವರ್ಷ ಆರಾಮಾಗಿ ಇರ್ಬೋದು. ಸರ್ ನಮ್ ಜೀವನ್ ಇಂಪಾರ್ಟೆಂಟ್ ಸೊ ನಾವ್ ಅದಕ್ಕ್ ಬಿಟ್ಟಿ.
ಈಗಿನಾರ ಹೆಂಗಂದ್ರೆ ಆಲ್ಮೋಸ್ಟ್ ಆ ಜೀವನ ಬೇಡ ಸರ್ ಹೆಂಗಂದ್ರೆ ಆರೋಗ್ಯ ಇದ್ರನ್ ತಿಕಾ ಪರಿಸ್ಥಿತಿ ಆರಾಮಾಗಿರ್ತದ ಸರ್ ಈಗಿನ ಜನಕ್ಕೆ ಹಂಗಲ್ಲ. ಬರೀ ದುಡ್ಡು ಮಾಡ್ಕ್ ನೋಡ್ತಾರ ಸರಾ.
ಹಾ ಸರ್ ಅದೇ ಮೇನ್ ಸರ್ ಅದು ಹಂಗ್ ಬೇಡ ಸರ್. ದುಡ್ಡು ದುಡ್ಡು ಎಲ್ಲಿ ಬರುತ್ ಸರ್ ನಾ ಬಾ ಬಂದಿ ನಂಗ್ನು ದುಡ್ಡು ತಗೊಬಂದೆ ಬಂದೆ ಸರ್ ಹೋಗೋದ್ನು ದುಡ್ಡು ಕಿತ್ತ ದುಡ್ಡೆ ಹೋಗೋದ ಸರ್. ಅದಕ್ ಬಿಟ್ಟಿ ಸರ್ ನಾವು, ದುಡ್ಡಿನ ಜಸ್ಟ್ ದುಡ್ ಹಿಂದ ಬಿದ್ದಿದ್ರೆ ಹೆಂಗ ಸರ್ ನಾವು ನೇಚರ್ ಬಗ್ಗೆ ಹೇಳ್ಬೇಕ ಸರ್ ನೀವು ನೇಚರ್ ಬಗ್ಗೆ ಮಾತಾಡ್ಕೋ ಬೇಕ್ ಸರ್ ನೇಚರ್ ಮೇಲೆ ಡಿಪೆಂಡ್ ಆಗ್ದ್ ಸರ್ ನಮ್ದು ಹ ಸರ್.
ಆರು. ಸರ್ ಇವ್ಗಿನ ಜನ ನೇಚರ್ ಅನ್ನೋದೇ ಗೊತ್ತಿಲ್ಲ ಸರ್ ಸಣ್ಣ ಮಕ್ಳಿಗೆಲ್ಲಾ ಇದರಿಂದ ಏನ್ ಉಪಯೋಗ. ಕತಿ ಈಗ ಶುಗರ್ ಬಂತ ಅಂದ್ರೆ ಶುಗರ್ ಟಲ್ ಟ್ಯಾಬ್ಲೆಟ್ಸ್ ತಗಂತಾರೆ ಈಗ ಸಕ್ಕರೆ ಕಾಯಿಲೆ ಬರ್ತದಲ್. ಅವಾಗೇಲ್ಲ ಇದು ಮಾತ್ರೆ ನುಂಗತಾರೆ ಅದೇ ನಮ್ ಹಳ್ಗ್ ಕಾಲದಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಇದೂ ಬೇವಿನ ಎಲೆನಾ. ಅರ್ ರಸ ಮಾಡ್ಕೊಂಡು ಕುಡಿರಿ ಯಾಕ ಶುಗರ್ ಹೋಗಲ್ಲ ನೋಡಣ. ನೋಡನ್ ಸಕ್ಕರೆ ಕಾಯಿಲೆ ಹೋಗಲ್ಲ ನೋಡೋಣ ಅಂತಾರೆ. ಅವಾಗ್ಲೆ ನಂಗ್ ಅವಾಗ್ಲರ ಹಂಗ ಹೇಳ್ತಿದಿವಿ ಇವಾಗ್ಲ್ರ ಎಲ್ಲ ಟ್ಯಾಬ್ಲೆಟ್ ಸರ್ ಎಲ್ಲ ಇಂಗ್ಲಿಷ್ ಮೆಡಿಸಿನ್ಗೆ ಆ ಅಡಿಕ್ಟ್ ಆಗ್ ಬಿಟ್ಟಿ ಇದ್ದಾರೆ
ಹಾ ಸರ್ ಅದೇ ಸರ್ ಇಲ್ದ್ರ ಸರ್ ಆಯುರ್ವೇದಿಕ್ ಕೇಸ್ ಚೆನ್ನಾಗಿರಲ್ಲ ಸರ್ ನೋಡ್ ನಮ್ ಕಡೆನು ಸರ್. ನಾವು ಸರ್ ಹಲ್ಲ ಹೊಡ್ಸ್ಕೊಲಕ್ನು ನಾವು ನಿಮ್ ಅದ ನೀಮಿಂದ ಏನ್ ಕಡ್ಡಿರುತ್ರ್ ಅದನ್ನೇ ಮಾಡ್ತೇವಿ ಸರ್. ಹಿಂಗ್ ಈಗಿಂತವ್ ಎಲ್ ನೋಡ್ರಿ ಟೂತ್ ಪೇಸ್ಟ್ ಅವ್ ಎಲ್ಲ ಪೇಸ್ಟ್ ಅದ್ ಬಂದವ್ ಸರ್. ಹಳೆಗಾಲದಲ್ಲಿ ಸರ್ ಅದು, ಕಲ್ಲು ಸರ್ ಅದಿ ಕಲ್ ಇದ ಇರುತ್ತ ಸರ್ ಅದೇ ಇರುತ್ತೆ ನೋಡಿ ಸರ್ ಬಡಿಗಿದ್ ಇರುತ್ತಲ್ಲ ಕಟ್ಟಿಗೆದ. ಮುಂದಿಂದ ಬ್ಲಾಕ್ ಬ್ಲಾಕ್ ಕಲರ್ ಅದ್ ಅದರಿಂದ ಆರ್ ಅಥವಾ ನಿಮ್ದ ಒಂದು ಮುಂದಿನ ಒಂದ್ ಬಡಿಗೆಯದಿಂದ ಮಾಡ್ತೀವಿ ಸರ್ ಅದರಿಂದ ಹಲ್ಲ ಫುಲ್ ವೈಟ್ ಆಯತವಿ ಸರ್. ಫಸ್ಟ್ ಒಳಗಿಂದ ಇಲ್ಲಿಗಿಂದ ಸರ್ ಪೇಸ್ಟ್ ಎಲ್ಲ ಹಚ್ಕೊಂಡೆ ಸರ್ ಈಗ ನೋಡಿದ್ರಲ ಸರ್ ನೀವು. ಫಿಫ್ಟಿ ಇಯರ್ಸ್ ಒಂದ್ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಬಂದಿದೆ ಸರ್ ನಿಮ್ ಹಲ್ಲ ಇರಲ್ಲ ಸರ್. ನೀವು ಡುಪ್ಲಿಕೇಟ್ ಹಲ್ಲಾಕ್ಸ ಹಾಕಸ್ಗೊಬೇಕು ಸರ್. ಅವಷ್ ಸ್ಟ್ರಾಂಗ್ ಇರೋದಿಲ್ಲ ಸರ್ ಎಲ್ಲ ಪೇಸ್ಟ್ ಇಂದ ಕ್ಯಾಲ್ಸಿಯಮ್ ಎಲ್ಲ ಸರ್.
ಇವಾಗ ಏನ್ ಮಾಡ್ತಾರಂದ್ರೆ ಸ್ವಲ್ಪ್ ಮಂದಿ ಹಾಲೆ ಕುಡಿಯಲ್ಲ. ಹಾಲ್ ಅದಿಕ್ಕೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಮಕ್ಳು ಏನರ ಹಾಲ್ ಕುಡಿತಿಲ್ಲ ಅಂದ್ರೆ ಅವಾಗೆ ಏನ್ ಮಾಡ ಅಂದ್ರೆ ಇದು ಅಡಿಕೆಯಲ್ಲಿ ಗೊತ್ತಲ್ಲಾ ಅಡಿಕೆಯಲ್ಲಿ ಸಹ ನಾರ್ಮಲ್ ಆಗಿ ಎಲ್ಲರೂ ತಿಂದೆ ತಿಂತಾರೆ. ಆ ಅಡಿಕಿ ಸುಣ್ಣ. ಹಚ್ಚಿ ತಿನ್ಸಿ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಸುಮ್ನೆ ಅವಾಗ ಚೆನ್ನಾಗಿ ಕ್ಯಾಲ್ಸಿಯಂ ಸಿಗುತ್ತೆ ಬೋನ್ಸ್ ಎಲ್ಲಾ ಗಟ್ಟಿ ಆಗುತ್ತೆ. ಇವಾಗೆಲ್ಲ ನೋಡಿ ನಾವೆಲ್ಲಾ ಹಾಲು ಮೊಸರಿನಾಗೆ ಬೇಳ್ತಿದ್ವಿ ಇವಾಗಿನ್ ಜನ ಹೆಂಗೆ. ಅಂದ್ರೆ ಹಾಲು ಮೊಸರು ಕುಡಿಯುವುದೇ ಇಲ್ಲಾ ಬರೀ ಬರಿ. ಕಾಫಿ ಕಾಫಿ ಒಳಗೆ ಕೂಡಿದೆ ಇದ್ರೆ ಹಾಲ್ ಜತಿಗ್ ಏನರ ಮಿಕ್ಸಣ ಆದ್ರೂ ಕ್ಯಾಲ್ಸಿಯಂ ಸಿಗಲ್ಲ ಸರ್.
ಹಾ ಸರ್ ಅದನು ನಿಜಾನೇ ಸರ್ ಹಂಗ ಬಿ ಬೇರೆನು. ಒಂದ ಸರೆ ಅವ್ರಿಗೆ ಎಲ್ಲರಿಗೆ ಜಸ್ಟ್ ಅದೇ ಬೇಕು ಅದೇ ಬೇಕತ್ತರ ಹೆಂಗೆ ಸರ್. ಈಗ ಮೊದ್ಲ ಸರ್ ಮೊದ್ಲೇ ದಿನ ನಾವು ಎಲ್ಲ ಹಾಲ್ ಕುಡ್ಕೊಂಡಿ ಮನೇಲಿ ನೇಚರ್ಲ್ ಇದ್ದೀವಿ ಅಂತ ಸರ್ ಅದೇ ನೇಚರ್ಲ್ಲಿ ನಾವ್ ಬರ್ತೀವಿ ಸರ್ ಈಗ ಒಬಕ್ಕಳ ಜನ ಸರ್ ಇಲ್ಲಿ ಸೆಟಲ್ ಆಯತ ಸರ್ ಬೆಂಗ್ಳೂರಲ್ಲಿ ಸರ್ ಅವ್ರಿಗೆನು ಗೊತ್ ತ್ತೆಲ್ಲ ಸರ್ ಹಳ್ಳಿ ಊರಿನ್ ಬಗ್ಗೆ ಅವ್ರ ನೆಲದ ಬಗ್ಗೆ ಅವ್ರ ಇದು ರೈತ ಹೆಂಗ ಮಾಡ್ತಾರ ಏನ್ ಕಷ್ಟ ಇರುತ್ತೆ ಏನು. ಮಾಡಿದ್ರೆ ಊಟ ಸಿಗುತ್ತದ ಬಗ್ಗೆ ಏನು ಗೊತ್ತಿರಲ್ಲಿಲ್ಲ ಎಲ್ಲರಗೂ ಜಸ್ಟ್ ಪೊಲ್ಯೂಷನ್ಂದ್ರ ನು ಫ್ಯಾಕ್ಟ್ರೀಸ್ ಅಂದ್ರೆನು. ಇವೆಲ್ಲ ಜಾಬ್ಸ್ ಅಂದ್ರೆ ನಾವ ಅಷ್ಟೇ ಗೊತ್ತಿರ ಸರ್ ಅವ್ರಿಗೆ ಏನ್ ಗೊತ್ತೆರಲ್ಲ ಸರ್ ಅವ್ರದ. ಹು ಸರ್ ಪರಿಚಯ ಆಗ್ಬೇಕು ಸರ್ ಈಗ ಕಾಲೇಜಲ್ಲೂ ಸ್ಕೂಲ್ ಲೈಫ್ ಅಲ್ಲೂ ಆ ತರ ಎಂದ ಇಡ್ಬೇಕ ಸರ್. ನೀವ್ ಹೋಗ್ರಿ ಹಿಂಗ್ ಟೂರ್ಸ ಅದನ್ ಎಲ್ಲಾ ಫ್ಯಾಕ್ಟರಿ. ಟೂರ್ಸ್ ಅದ್ರೆಲ್ಲ ಈಗ ನೋಡ್ರಿ ಸರ್ ಒಂಡರಲಾ ಅಂತ ಇಂತ ಪ್ಲೇಸ್ ಅದರಿ ಈಗ ಅದೇ.
ಅದ್ರ ಬದ್ಲಿ ಮಲ್ನಾಡ್ ಪ್ಲೇಸಿಗೆ ಈ ಸೈಡ್ ಅದೇನೋ ಅಂತರಲಾ ಸರ್ ವೇಸ್ಟ ನ್ ಗಾಡ್ಸಗೆ ಹೋದೆ ಅಂದ್ರೆ ಏನರ ಸ್ವಲ್ಪ ನೋಡೇರ ನೋಡ್ತಾರ್ ಸರ್ ಸ್ವಲ್ಪ ಯಾರದ ಕಾಲ್ ಬರ್ತೀದೇ ಸರ್ ಮಾಡ್ತೀನಿ.
ಹಾ ಸರಿ ಸರಿ